ಹಲೋ ಕೇಳ್ತಿದಿಯಾ.
ಕೇಳ್ತಿತಿದರೆ ನಿಮಗ್ ಕೇಳ್ತ.
ನಮಗ್ ಕೇಳ್ದಿ ನಮಗ್ ಚೆನ್ನಾಗಿ ಕೇಳ್ತಿದೆ ಹೇಗಿದೆ ನೀವು ನಾವು ಕೂಡ ಚೆನ್ನಾಗಿದ್ದೇ ಬಿಡೋ ನಿಮ್ಮ ಎಲ್ಲಾ ನಿಮ್ಮಂತರ ಆಶೀರ್ವಾದ. ಆಶೀರ್ವಾದದ ದೊಡ್ಡ ಮಂದಿ ಆಶೀರ್ವಾದ.
ನಾವೇಲ್ರಿ ನೀವು ಎಲ್ಲಾ ಮಹಾವಿದಿ ವಿಶ್ವವಿದ್ಯಾಲಯ ಕಲ್ತ್ ನಿಮ್ದು ದೊಡ್ಡ ಆಶೀರ್ವಾದ ನಮಗ.
ಆಯ್ತ್ರಿ ಮತ್ತೆ ಇನ್ನೊಂದ ಎರಡ್ ವರ್ಷ ಆಯತ ನಾವು ಬಿಟ್ಟ ಹೋಗ್ತೇ ಮತ್ತೇನ್ ಐತಿ ಗುರು.
ಬೆಟ್ಟಿ ಆಗಮ್ರರಿ ಇದು ರಜೆ ಶಾಲೆ ಕೊ ರಜೆ ಕೊಟ್ಟೇಂದ.
ಕಾಲೇಜ್ಗಳು ಹೂ ರಜೆಕೊಂಡು ಭೇಟಿ ಆಗೋಣವಾ
ಹಾ
ನಿಮ್ ನಿಮ್ದ್ ಊರ ಊರ್ ಯಾವ್ದ ಅಂದ್ರಲ್ಲ ನೀವು.
ನಮ್ಮೂರ ಶಿಂದಗಿರಿ. ವಿಜ ವಿಜಯಪುರ ಡಿಸ್ವ ತಕ್ರಿ ತಿಲ್ಲ
ಜಿಲ್ಲಾ ವಿಜಯಪುರ್ ತಾಲೂಕ್ ಸಿಂದಗಿನ ಊರು ಸಾಸಬಾಳ ಹೌದೌದು ಕೇಳ್ದಿ ಕಡ್ದೀವಿ ಬೇವುಳಿ ಹತ್ರ ತಲದು
ಹಾ ಬೀಗುಡಿ ಹತ್ತ ಹತ್ರ ಆತರಿೀ ಒಂದು ಐವತ್ತು ಕಿಲೋಮೀಟ್ರ ಆತರಿೀ
ಚನ್ನಾಗಿ ಉುಕಿದಬೇಕ ಚೆನ್ನಾಗಿ ಮಹಾ ವಿ್ವಿದ್ಯಾಲಯ ಮಹಾವಿದ್ಯಾಲಯ ಉುಕಿದ್ಿ ಬಿಡಡು ಅೇ ಹತ್ರ ಆಗುತ್ತೆಮಗೆ ಏ ಊರಿಗೂ
ಅದೇ ಅದೇ ತೊಂದ್ರೆ ಆಗಲ್ರಿ
ಈ ಮತ್ತೆ ಈಗ ಈಗಾಗಲೇ ಬಸ್ಗಳು ಕೂಡ ಫ್ರೀ ಆಗಿದೆ ನಿಮ್ಗೆ
ಆ ಈಗ ಬಸ್ಸ ಬಸ್ ಅದೇ ಬಸ್ ಪಸ್ ಅರ್ಜಿ ಹಾಕ್ಬೇಕು ನಮ್ಮ್ೊೈಲ್ದಲ್ಲಿ
ನೀವ್ ಅರ್ಜಿ ಹಾಕಿಲ್ಲ ಇನ್ನು
ಹಾಕಿಲ್ರರಿ ಹಾಕ್ಬೇಕ್ರಿ
ಹ ಬೇಗ ಆಗ್ಬೋಗಕ್ತಾನ ಡೇಟ್ ಗೇಟ್ ಇದು ತಾರೀಕ್ ದಿನಾಂಕ ಮುಗ್ದಾದ್ರೆ ಏನ್ ಮಾಡ್ತಾರೆ ಆಮೇೆಗೆ
ಹೌದೌದ್ರಿ ದಿನಾಂಕ ಮುಗ್ದ್ರ ಮತ್ತತ್ ಹಾಕಲಕ್ಕ ಆಗಲ್ರರಿ
ಹ್ಮ ನಾ ಕೇಳ್ಬಟ್ಟೆಲ್ಲಿ ನಿಮ್ಮ ನಿಮ್ ನಿಮ್ ನಿಮ್ಮ ವಿಶ್ವವಿದ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಆಗ್ತಿದಾರಂತೆ ಆಲ್ರೆಡಿ ಹಾಕಿದ್ದಾರೆ ಅಂತೆಲ್ಲ
ಹಾಕಿದಾರೀ ನಮಗ ಟೈಮ್ ಸಿಗ್ಲಲ್ರರಿ ಹಾಕ್ಲಕ್ಕ
ಹಾ ಹಾ ನಿಮ್ಗೂ ಸಮಯ ಸಿಕ್ಕಲ್ವಾ ಕತೇ
ಹ್ಮ
ನೋಡ ನೋಡ ಮತ್ತೆ ಬೇಗ ಹಾಕ್ರೆ ಮುಗ್ದ ಮುಗ ಡೇಟ್ ದಿನಾಂಕ ಮುಗಿದ ಮುಂಚಕ್ಕೆ ಆಕ್ಬಿಟ್ಟು ಬೇಗ
ದಿನಾಂಕ ಏನ ಲೇಟ್ ಇದ್ರೂ ಕನಿಸಸ್ತರಿೀ ಮುಗಿತು
ಉ ಉಚಿತ ಉಚಿತವಾಗಿ ಬಂದಿ ನಾನನ್ ಕಾಕಬಾರ್ದಂತ
ಡೆೇಟ್
ಅದ ಅದ್ರ ಅದರಲ್ಲಿ ಅದರಲ್ಲಿ ಸರ್ಕಾರದ ಸರ್ಕಾರ ಅವ್ರದ ಬಿಟ್ಟಿದೆ ಅಲ್ಲ ಈಗ ಹೇಳಕ್ ಬರಲ್ಲದು ಹೀಗೆ ಶುಪಾರ್ ಗೊತ್ತದಲ್ಲ ಮತ್ತೆ ಅವರು ಹೆಂಗಂತೇಳಿ ಹೇಳಕ್ ಬರ್ಲ ಯಾವಾಗ ಮುಗಿಸ್ತಾರೆ ಅಂತ ಹೇಳಿ ಅದ್ರೆ ಸಿದ್ದರಾಮಯ್ಯ ಸರ್ ಸಿದ್ದರಾಮಯ್ಯ ಬಿಟ್ರಿ ಈಗ ಅವ್ರು
ಹಾ ಅವರು ಎರಡೂವರೆ ವರ್ಷ ಮಾಡದ್ರಿ ಎರಡೂವರೆ ವರ್ಷ ಮೂರ್ ವರ್ಷ ಮಾಡಿ್ರಿ
ಅದೇ ಎರಡು ಎರಡುೂರು ವರ್ಷ ಸನಿ ಅಂದ್ರೆ ಮೂರು ವರ್ಷ ಮಾಡಿದ್ದಾರೆ ಸನಿ ತತ್ರ ಮತ್ತೆ ಈಗ ನಿ ನಿನ್ ನಿಮ್ಗೆ ಹೇಗೆ ಅನ್ಸೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರ ಚೆನ್ನಾಗಿ್ ಮಾಡ್ತಾರ ಅಂತ ಸರ್ಕಾರನ
ಹಾ ಎಲ್ಲಾ ಇಬರುನು ಹಂಗೇಯಿರಿ ಯಾರ ಎಲ್ಲಾ ಬಸ್ ಫ್ರೀ ಮಾಡಿ ಎಲ್ಲಾ ನಮಗ ಹೇರಾಣಕ್ ತಂದರೀ
ಅದೇ ಅದೇ ಬಸ್ ಉಚಿತ ಉಚಿತ ಮಾಡ್ಬಡ ಬಸ್ ಉಚಿತ ಮಾಡಬರ್ದಿತು ಅವ್ರು
ಉಚಿತ ಮಾಡದ್ನು ಇವ್ರಿ ಮಾಡ್ಬೇಕೈತ್ರಿ ಇದು ಅಜ್ಜರ್ಗ ಅಜ್ಜಿಯರ್ಗ ಮಾಡ್ಬೇಕೈತ್ರಿ
ಅಂದ್ರೆ ವಯಸ್ಸಾದವ್ರಿಗೆ ಮಾಡ್ಬೇಕಿತ್ತು
ಸುಮ್ನೆ ಹೆಣ್ಮಕ್ ಮಕ್ಕಳಿಗೆ ಮಾಡಿಬಿಟ್ಟ ರೀ ಎಲ್ರರು ಬರೀ ಸುಮ್ ತಿರ್ಗಾಡ ಮಾಡ
ಬರಿ ಅಲ್ಲ ತಿರ್ಗಾಡು ತಿರ್ಗಾಡು ಒಂದು ಇದು ಬರೀ ಹೊಡೆದಾಟಗಳು ಆಗ್ತದೆ ಬರೀ ದೌರ್ಜನ್ಯ ದೌರ್ಜನ್ಯ ಮಾಡ್ತ ರೀ ಗಂಡು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತ ಸರಿ ಅವ್ರಿಗೆ ಒಂದು ಒಂದ ರೀತಿ ಇದು ಚಿಕ್ಕಾದಾಗಿಬಿಡುತ್ತೆ ಅವ್ರರಿಗೆ ಬರಿ ಸೀಟನ್ ಸಲುವಾಗಿ ದೌರ್ಜನ್ಯ ಮಾಡ ತಾರೇ ಗಂಡುಮಕ್ಕಳ ಮೇಲೆ
ಓಕೆ ಬಸ್ ಉಚಿತದ್ದು ತಡೆಗಟ್ಟ ಎಲ್ಲ ತೇಗಿ ತೆಗಿಬೇಕ್ರೆವು
ಅದ ಅದ ತೆಗಿಬೇಕಾದ್ನೆಲ್ಲ ರದ್ದು ಮಾಡ್ಬೇಕದ್ನ ರದ್ದು ಮಾಡ ಯಾರು ಇನ್ನು ಎರಡು ವರ್ಷ ತಡ್ಕೊಳೋಕ್ಕೆಬೇಕು ನಾವು ಎರಡು ಎರಡು ವರ್ಷ ತೊಕೊಳ್ಳೇಬೇಕು ಈಗ ಏನ್ ಮಾಡಕ್ ಬಲ್ಲ
ಮತ್ತೆ ಬೇರೆ ಸರ್ಕಾರ ಬಂತಂತಂದ್ರೆ ಮತ್ತೆ ಅವ್ರೇನ ಮಾಡ್ತಾರೋ ಏನು
ಅದ್ರ ಮತ್ತೆ ಬಿಜೆಪಿ ಬಿಜೆಪಿ ಜೆಡಿಎಸ್ ಯಾವ್ದಾದ್ರು ಬಂದ್ರೆ ಮತ್ತೆ ಅವರು ತಡೆಗಟ್ಟಬಹುದು ರದ್ದು ಮಾಡ್ ಮಾಡ್ಬಹುದು ಅವ್ರು ಸಾಧ್ಯತೆಗಳು ರದ್ದು ಮಾಡ ಸಾಧ್ಯತೆ ಜಾಸ್ತಿ ಅವೇ
ಹ ಜಾಸ್ತಿ ಇದಾವ್ರಿ ಅದ್ರ ಅಕ್ಕಿ ಅದು ಹತ್ತದ ಐದ್ ಕೆಜಿ ಜಾಸ್ತಿ ಕೊಟ್ಟರಿ ಅದು ಒಂದು ಪ್ರಾಬ್ಲಮ್ ಇದು ಇಲ್ರಿ
ಹ್ಮ್
ಇದೇ ಬಸ್ ಉಚಿತ ಮಾಡಿ
ಅದು ಅದು ಅದು ಜಾಸ್ತಿ ಜಾಸ್ತಿ ಉಪಯೋಗ ಆಯ್ತು ಬಿಡು ಅದು ಅಕ್ಕಿ ಮಾಡಿದಾರಲ್ಲ ಅದು ಜಾಸ್ತಿ ಉಪಯೋಗ ಇರುತದೆ ರೈತರಿಗೆಲ್ಲ
ಹ
ಅದು ಅದೊಂದು ಚೆನ್ನಾಗಿ ಮಾಡೆ
ಬಡವರಿಗೆ ಮಕ್ಕಳಿಗೆದು ಅಲ್ಲ
ಹ್ಮ್ ಅದ ಭಾರಿ ಪ್ರ ಉಪ ಯೋಗ ಆಗ್ತೀರಿ ಅದಂತರು
ಕರೆಂಟ್ ಇದೊಂದು ಮಾಡ್ಯಾರ್ ಅಲ್ಲರೀ ಅದನ್ನು ವಿಚಾರ
ಹ ಅದು ಅದು ಉಪಯೋಗ ಆಗುತ್ತಾ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಬೇಕಾಗುತ್ತೆ ಕರೆಂಟ್ ನೋಡಿದ್ರೆ ಎಲ್ಲ ಮತ್ತ್ ನೀವೇ
ಕರೆಂಟ್ ಬಾಳ ಉ ಉಳು ಇದು ಮಾಡಲ್ಲ ಉಪಯೋಗ ಆಗತರಿ ನಾವು ಕರೆಕ್ಟ್ ಮಾಡ್ಕೊಳ್ಳೋದು ಆಗೆದರಿ
ಮತ್ತೇ ಹಳ್ಳಿ ಕಡೆ ಎಲ್ಲ ಹೀಗೆ ಮತ್ತೆ ಏನ್ ಮಾಡ್ತೀರಿ ನೀವು ವಿ ವಿದ್ಯುತ್ ನಾ ಜಾಸ್ತಿ ಕರೆಕ್ಟ್ ಆಗಿ ಚೆನ್ನಾಗಿ ಉಪಯೋಗ ಮಾಡ್ಕೋಣಕೆ ಬರಲ್ಲ ಹಳ್ಳಿ ಕಡೆ ಎಲ್ಲ
ಹ್ಮ್ ಸುಮ್ಮ್ನೆ ಚೆಂತನ ಫ್ಯಾನ ಉರಿಸ್ತರ್ರಿ ಲೈಟು ಉರುಸ್ತಾರಿ ಹಾಸ್ಟೆಲಲ್ಲೂನು ನೋಡಿನ್ರಿ ಹಾಷ್ಟೆಲ್ಲಲ್ಲೂ ಕೂಡ ಚಂತನ ಫ್ಯಾನ್ ಚಾಲೂ ಮಾಡಿರ್ತಾರಿ
ಅದೇ ಈ ಜಾಸ್ತಿ
ಬಳಕೆ ಬಾಳ ಹೋಲ ತ್ತರಿ
ಅದ ನಿಮ್ ಅದ ಇದು ಕೂಡ ಜಾಸ್ತಿ ಬರ್ತದ ಅಂತಲ್ಲ ಏನು ಬಿಲ್ಲು
ಕರೆಂಟ್ ಬಲ್ನು ಬಾಳ ಬರ್ಲಾತ್ತದ ರಿ ಮೆಸ್ ಬಲ್ನು ಬಾಳ ಬರ್ತದರಿ ಹಾ ರೀ ಊಟದ್ದು ಮೂರು ಮೂರ್ ಸಾವಿರದ ಐದನೂರು ಬರ್ಲತಾದರಿ ಮೊದಲು ಎರಡ್ ಸಾವಿರ ಐದನೂರು ಬರ್ತ ಎರಡ್ ಸಾವರದ ಐದನೂರು ಎರಡ್ ಸಾವಿರದ ಎಂಟ
ಅಂದ್ರ ಹತ್ತತ್ರ ಮೂರು ಸಾವಿರ ಬರ್ತಿತ್ತು
ಹಾ ರೀ ಈಗ ಮೂರ್ ಸಾವಿರದ ಐದನೂರು ಮೂರ್ ಸಾವಿರದ ಎಂಟನೂರು ಬರ್ಲಾತಾರೀ
ಹ್ಮ್ ಹ್ಮ್ಮ್ ಹೂ ತುಂಬಾ ಜಾಸ್ತಿ ಆಯ್ತಪ ಅದು ಮತ್ತೆ ಸ್ವಲ್ಪ ಆಯ್ತ ಏನ್ ಒಂದು ಸಾವಿರ ಅಂದ್ರೆ ಅವ್ರು ಫೋರ್ಥ್ ಒಂದು ಸ್ವಲ್ಪ ಇದ್ದಾರಲ್ಲ ಅವರೇ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾರೆ ಅಲ್ಲಿ
ಅವ್ರ ಬಲ್ಲಿ ಎಲ್ಲಾ ತರಹದ
ಸ ಸವಲತ್ತು ಸವಲತ್ ಇದೆ ಅವ್ರರಿಗೆ ಸವಲತ್ ಇದೆ ಸವಲತ್ ಇದೆ ಎಲ್ಲಾ ಅವ್ರು ಏನ್ ಮಾಡಿದರು ಯಾರು ಕೇಳೋರಿಲ್ಲ ಅವ್ರನ್ನ
ಹಾ ರೀ
ಇದು ಇದು ಇದರ ಸಂಬಂಧ ಅವ್ರು ಹಿಂಗ್ ಹಿಂಗ ಮಾಡ್ತಾರೆ ನೋಡು ಎಲ್ಲ ಈ ರೀತಿ ಎಲ್ಲ ಮಾಡತಾರ ನಮ್ಮ್ ಕಡೆ ಕೂಡ ಹಾಗೆ ಮಾಡ್ತಾರೆ ಫೋರ್ಥ್ ಇಯರ್ ಮಾಡ್ತೀವಿ ನಾವು ನಮಗೆ ಏನ್ ಮಾಡ ಬರಲ್ಲ ಮತ್ತೆ
ಅನ್ನ ರೈಸನು ಎಲ್ಲಾ ವೇಸ್ಟ್ ಬಾಳ ಹಾಳ ಮಾಡ್ತ ಮಾಡ್ತಾರಾ ಅವರು
ಅನ್ನ ನು ಜಾಸ್ತಿ ಹಾಳ್ ಮಾಡ್ತಾರಲ್ಲ ಆಮೇಲೆ
ಹಾ
ಏನ್ ಹೇಳಕ್ ಏನ್ ಹೇಳಾ
ಅವ್ರಿಗೆ ಅನ್ನದ ಬೆಲೆ ಗೊತ್ತಾಗಲ ಇದ್ರ ಯಾರಿಗೆ
ಗೊತ್ತಾದ್ರೆ ಮತ್ತೆ ನಾವ್ ಯಾವ್ಯಾರೂಮ್ ವೇಸ್ಟ್ ಮಾಡಿರ್ತೀವಲ್ ಮತ್ತೆ
ಆದ್ರ ಅವ್ರಷ್ಟೇನ್ ಮಾಡಲ್ರಿ ನಾವ ನನ್ನ
ಅದೇ ಅದೇ ಮತ್ತ ಏನ್ ಮಾಡಕ್ ಬರಲ್ ಬಿಡಿ ಏನ್ ಮಾಡಾಕ್ ಬರಲ್ಲ ಈಗ ಬಿಟ್ಬಿಡಿರದ್ನ ಸಾಕು ನಿಮ್ ಕಡೆ ಏನ್ ಮಾಡ್ತಾರ ಅಲ್ಲಿ ನಿಮ್ ಕಡೆ ಇದು ದ ದನಗಳೆಲ್ಲ ಸಾಕ್ತಾರ ನಿಮ್ಮ ಊರಲ್ಲಿ ಹಸುಗಳನ್ನಂತ ದನಗಳನ್ನೆಲ್ಲ ಸಾಕ್ತಾರೆ ಹಸುಗಳನ್ನೆಲ್ಲಾ
ಹಸುತನ ಮತ್ತೆ ಕೋಳಿ ಫಾರ್ಮಿಂಗ್ ಆದ್ರೆ
ಕೋಳಿ ಕೋಳಿ ಕೂಡ ಮಾಡ್ತವೆ ನೀವು
ಹೋಳಿ ಕೂಡನು ಮಾಡ್ತರಿ ಆದ್ರ ನಾವವು ಮಾಡಿಲ್ರಿ
ನಿಮ್ ಕಡೆ ಮಾಡದ ನಿಮ್ ಮನೇಲ್ಲೇ ಮಾಡಿಲ್ಲ
ನಮ್ ಮನೇಲಿ ಆಕಳ ಇತ್ರಿ ಆಕಳ ಹಾಲು ಕರೆಕ್ಟ್ ಕೊಡ್ಲ್ರರಿ
ಅಂದ್ರ ಹಾಲ್ ಚೆನ್ನಾಗಿ ಕೊಡಿಲ್ವಾ ಆಕಲ ಮಾರ್ಬಿಟ್ರ ನೀವು ಎಷ್ಟಕ್ ಮಾರ್ತೀರದ ಆಕಲನ
ನಕನ ನಲವಟೈದ್ ಐವರ ನಲ್ಲೋಸಾರ ಮಾಡಿದ್ರು
ಹೌದಾ ಇಲ್ಲ ಪರಲ್ಲ ಚೆನ್ನಾಗ ಹಯದೆ ಬಿಡಾದ್ರೆ ಅಂದ್ರಾನ ಇದಾಗತ್ತೆ ಈಲಿ ಆಗಿತ್ತ ಅದು
ಅದು ಕರೆಕ್ಟ್ ಇದು ಹಾಲು ಉತ್ಪಾದನೆ ಕರೆಕ್ಟ್ ಕೊಡ್ಲಲ್ರ ಅದು
ಅಲ್ಲ ಅಲ್ಲ ಅಲ್ಲ ಆ ಆ ಆಕಳ ಆಗ ಇಲಿ ಆಗಿತ್ತೆ ಅದು ಹೊಟ್ಟೆ ಒಳಗಡೆ ಕರ ಇತ್ತ ಲಿದೆ
ಹ್ಮ ಹಾ
ಯಾರೋ ವಿಲೇದಿ ಕೊಟ್ಟದ ಹಂಗಾರ ಹಂಗಾರ ಚೆನ್ನಾಗ್ ಹೋದತ್ತ ಕೂಡ ಮತ್ತೆ
ಹ
ನಮ್ಮ್ಡೆ ಜಾಸ್ತಿ ನಮ್ ಕಡೆ ತುಂಬಾ ಜಾಸ್ತಿ ಆಕ್ತ ನೋಡ್ರಿ ಪ್ರಾಣಗಳನ್ನೆಲ್ಲ ಹಸುಗಳನ್ನ ಹಸುಗಳಲ್ಲ ಜಾಸ್ತಿ ಸಾಕ್ತಾರ
ಹ್ಮ ಹಸು ಎಮ್ಮೆ ರಿ
ಎಮ್ಮೆ ಜಾಸ್ತಿ ಹಾಕಳ್ರಿ ಯಾಕಂದ್ರೆ ಎಮ್ಮ ಎಲ್ಲ ಕೊಡ್ತಾ ಇದಾರೆ ಈ ಎಲ್ಲ ಜನಗಳು ಹೆಮ್ಮೆಂದ್ರವು ಹಾಲು ಕೂಡ ಜಾಸ್ತಿ ಕೊಡಲ್ಲ ಮೆ ಮತ್ತೆ ಆ ಕಡೆ ಜಾಸ್ತಿ ಊಟ ಊಟ ಮಾಡತ ಹ
ಯದಕ್ಕವುುಲ್ಲಾ ಬಾಳ್ಬೇಕ್ರಿ
ಹುಲ್ಲು ಮೇವು ಜಾಸ್ತಿ ಆಗ್ಬೇಕ್ರ ಅಂದ್ರೆ ಹೂಳ ಸ್ವಲ್ಪ ಆದ ಸಾಲಲ್ಲ ಅವಕೆ ಜಾಸ್ತಿನೇ ಆಗ್ಬೇಕು ಅವಕೆ
ಹ್ಮ
ಅವ್ ಮೇಸ್ತ್ರಿ ಕೂಡ ಅಷ್ಟೇ ಕೊಡ್ತಾವ ಅ ಮೇಸ್ತ್ರಿಗೂಡ ಅಷ್ಟೇ ಕೊಡ್ತಾವು
ಆದ್ರ ಆಕಳಕಿಂತ ಚೆನ್ನಾಗ್ ಕೊಡ್ತಾರೆ ಎಮ್ಮಿದು
ಅಂದ್ರೆ ಇದು ಅದಕೆ ಅಂತ ನೋಡ್ರಿ ಅದು ಅದಗಳಿಕೆ ಜ ಅದ ಆರಾಮ ರೀ ರೊಕ್ಕ ಜಾಸ್ತಿ ಇರ್ತ ಬಿಡ್ರಿ ಅದಕ್ಕೆ ಹಾಲಿಗೆ ರೊಕ್ಕಾ ಜಾಸ್ತಿ ಇರುತ್ತೆ
ಹಾ
ಆದ್ರೆ ಅಂಶ ಯಾವ ಅಂಶ ಅಂತ ನೋಡಿರೋಕ್ಕೆ ಅದು ಕೂಡ ಜಾಸ್ತಿ ಇರುತ್ತೆ ತ್ತೆ
ಯಾವುದ್ರೀ
ಯಾವ್ದ್ ಅಂಶ ಅಂತ ನೋಡ್ರಿ ಏನೋ ಪರ್ಸಂಟೇಜ್ ಅಂತಾರ್ ನೋಡು ಯಾವ್ದ್ ಪರ್ಸಂಟೇಜ್ ಬರ್ತ ನೋಡ ಫ್ಯಾಟ್ಸ್ ಅಂತ ನೋಡಿ ಫ್ಯಾಟ್ಸ್
ಫ್ಯಾಕ್ಟ
ಎಸ್ ಎನ್ ಎಫ್ ಅಂತಾರಲ್ಲ ಎಸ್ ಎನ್ ಎಫ್ ಕೇಳಿದಿರಾ
ಎಚ್ ಎಂ ಪಿಲಿಟರಿ
ಅಲ್ಲ ಎಸ್ ಎನ್ ಎಫ್ ಎಸ್ ಎನ್ ಎಫ್
ಎಸ್ ಎನ್ ಎಫ್ ರಿ ಸ್ಯಾಲರಿ ಜಾಸ್ತಿ ಇರುತ್ತೆ ರಿ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಸಿ ಮಕ್ಕಳದು ಸ್ಯಾಟಿಂಗ್ ಫ್ಯಾಟ್ ಜಾಸ್ತಿ ಇರಲ್ರಿ
ಅದು ಅಂದ್ರೆ ಹಾಲು ಆಕಳ ಆಕಳಗಳು ಹಾಲು ಜಾಸ್ತಿ ಕೊಡ್ತಾವವು
ಹಾ
ಏಳರಿಂದ ಎಂಟು ಲೀಟರ್ ಏಳರಿಂದ ಎಂಟು ಲೀಟರ್ ಏಳ ಒಂಬತ್ತು ರಿಂದ ಹತ್ತು ಲೀಟರ್ ಕೊಡ್ತವ ಆಕಳಗಳು ಅಂದ್ರ ಎಮ್ಮಿ ಮೂರರಿಂದ ನಾಕ್ ಲೀಟರ್ ಎರಡರಿಂದ ಮೂರ್ ಲೀಟರ್ ಕೊಡ್ತವೆ ಅವು
ಅದ್ರಲ್ಲಿ ಎಮ್ಮಿಗಳ ಬಲ್ಲಿ ಪ್ಯಾಟ್ ಜಾಸ್ತಿ ಇರ್ತಾದ್ರಿ
ಅದೇ ಅದೇ ಬಿಡ್ರಿ ಮತ್ ಜಾಸ್ತಿ ಇರುತ್ತೆ ಆದ್ರು ಆದ್ರು ಏನೆ ಹೇಳು ಮಕ್ಕಳೇ ಶ್ರೇಷ್ಠ ಬಿಡ್ರಿ
ಹಾ ರೀ ಒಂದ್ ಅದು ಮೇವುನೂ ಬಾಳ ತಿನಲ್ರಿ
ಅದು ಊಟ ಕೂಡ ಜಾಸ್ತಿ ತಿನ್ನಲ್ಲ ಅದು ಹಾಲುಗಳ ಜಾಸ್ತಿ ಕೊಡುತ್ತೆ ನಮ್ ಕಡೆಯಲ್ಲ ಚನ್ನಾಗಿ ಬಿಡ್ರಿ ಆಕ್ ಆಕಳನ್ನು ಜಾಸ್ತಿ